ಹಲೋ ಸರ್ ಹೇಳಿ ಏನ್ ಮಾಡ್ತಿದ್ದೀರ
ಕೂತಿದೀವಿ ಸರ್
ಹ ಯಾಕ ಸರ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಏನು ಕಂಡ್ಬತ್ತಿದೆ ಹಾ
ಏನಿಲ್ಲ ಸರ್ ಹಂಗೇನು ವೆ ಏನೂ ಅತರ ಇಲ್ಲ ಸರ್
ಒಂದ್ ಸ್ವಲ್ಪ ಆರೋಗ್ಯ ಏರುಪೇರು ಅಂತ ಅನ್ಸ್ತೈತೆಲ್ಲ ನಮ್ಮ್ ಮನ್ಸಿಗೆ
ಹ ಏನಾಗೈತೆ ನಗಡಿ ಆಗೈತ ತಲೆನೋವ ಏನು
ಮಲಗಿದೆ ಸರ್ ಸ್ವಲ್ಪ
ಹಾ ಟ್ಯಾಬ್ಲೆಟ್ ಏನ ತಗೋಬೇಕಿತ್ತು ಸರ್
ತಗೋಬೇಕು ಸರ್ ಇವಾಗ
ಹಾ ಮತ್ತೆ ತಿಂಡಿ ಏನ್ ತಿಂದ್ರಿ ಸರ್ ನೀವು
ಅನ್ನ ಅನ್ನ ಸಾಂಬಾರ್ ಸರ್ ತಂಡಿ
ಸರ್ ಇವಾಗ ನಮ್ಮ ಗ್ರಾಮದಲ್ಲಿ ಯಾವ್ದೋ ಒಂದ್ ಹಬ್ಬ ಮಾರಿ ಹಬ್ಬ ಮಾಡ್ಬೇಕು ಅಂತರಲ್ಲ ಸರ್ ಗ್ರಾಮಸ್ಥರು
ಹ ಸರ್
ಹಾ ಅದು ಗಾಳಿ ಮಾರಿ ಹಬ್ಬ ಅಂತ ಹ್ಮ ಅದಕ್ಕೆ ಎಲ್ಲಾ ಮನೆಯವ್ರತ್ರ ಎಲ್ಲಾ ತೆರಿಗೆ ಎತ್ತು ಇದ ಮಾಡ್ತಾರ ಸರ್
ಹ್ಮ್
ಹಾ ಎಷ್ಟ ಎಷ್ಟು ಇತ್ಬೋದು ಸರ್ ನಿಮ್ ಪ್ರಕಾರ
ಹ್ಮ ಗೊತ್ತಿಲ್ಲ ಸರ್ ಒಂದ್ ಅಂದಾಜು
ಅಂದಾಜು ಒಂದು ಒಂಬೈನೂರು ಸರ್
ಹ್ಮ್ ಸರ್
ಹಾ ಒಂದು ನಾಲ್ಕ ಐದು ಮರಿ ತಗೊಂಡು ನಾವು ಎಲ್ಲ ನೋಡಲ್ತಾನೆ ಸರ್ ಇದುಗೆ ಅರ್ಕ ಹೋತೋದು ಕಟ್ ಮಾಡದು ಅಲ್ಲಿಂದ ಎದಕೊಂಡಾಗಿ ತಿರ್ಗಾ
ಹ ಯಾವ್ದೋ ಇದ್ರಲ್ಲಿ ಎಲ್ಲಾ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಸನ ಪಾಲ್ ಹಾಕದು
ಹ ಸರ್
ಮತ್ತೆ ಯಾವ್ದೊನ್ ತಗೋ ಬಂದು ಸಮ್ ಸಾಂಬಾರು ಮತ್ತೆ ಮುದ್ದೆ ಅನ್ನ ಏನೇನು ಅದು ಮಟನ್ನು ಬೇಯಿಸಬಿಟ್ಟಿ ಇದ್ ಮಾಡಬಿಟ್ಟು
ಹ್ಮ್ ಸರ್
ಒಂದ ಸಂಜೆ ಒಂದು. ಎಂಟ ಗಂಟೆ ಸುತ್ತಾಗಿ ಎಲ್ಲಾರೂ ಫಸ್ಟ್ ಟ್ರು ಹೋಗಿ ಆಮೇಲೆ ಪಚ ಮತ್ತೆ ಪುಟ್ಟಿ ಇಸ್ಕೊಬಂದು. ಅಲೋ
ಹಾ ಸರ್ ಹೇಳಿ ಹೇಳಿ ಹೇಳಿ ನಿಧಾನವಾಗಿ ಹೇಳಿ.
ಹ ಈಸ್ಕೊಬಂದು ಆಮೇಲ್ತಾನೆ ಸರ್ ಒಂದೊಂದ್ ಮನೆಗ್ ಹೋಗಿ ಆಹ ಪ್ರಸಾದ ಹಾ ಈಸ್ಕೊಂಡು ಆಮೇಲೆ ಇನ್ನೊಂದ್ ದೇವಸ್ಥಾನ ಆಯ್ತಲ್ಲಾ ಸರ್ ಮಾರಮ್ಮದು ದಂಡಿನ ಮಾರಮ್ಮ.
ಹ ಸರ್
ಹಾ ಅಲ್ಲಿಗ ಹೋಗಿ. ವಹಾ ಎಡ ಇಕ್ಕಬಿಟ್ಟು. ಕಾ ಕರ್ಪೂರ ಗಂದ ಕಡ್ಡಿಯಲ್ಲ ಬಿಟ್ಟು ಹೂ ಗಿವ್ ಹಾಕ್ಬಿಟ್ಟು. ಹಾ ಹಾ ಆಮೇಲೆ ಎಡೆ ಇಕ್ಬಿಟ್ಟು ಪೂಜಂ ಪೂಜಾ ಮಾಡ್ಕೊಂಡು,
ಹಾ ಸರ್
ಆಮೇಲೆ ಹಂಗೆ ಆಹ ಎಲ್ಲರಿಗೂ ಅದನ್ನು ಒಂದ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ತಿಂದ್ಕೊಂಡು,
ಹುಂ ಸರ್
ಆಮೇಲೆ ತಾನೆ ಸರ್ ಎಲ್ಲಾ ಬರೋದು.
ಹೂ ಸರ್.
ಸರ ಅದ್ ಬಿಟ್ರೆ ಇನ್ನ ನಮ್ಮ ನಮ್ ಭಾಗದಲ್ಲಿ ಮಕಾ ಹಬ್ಬ ಅಂತ ಮಾಡ್ತ ಲ್ಲ ಅದ ಗೊತ್ ನಿಮ್ಗ?
ಸರ್ ನಿಮ್ ಕಡೆ ಏನ್ ಹೆಂಗ್ ಮಾಡ್ತಾರೆ?
ನಮ್ಮ್ ಕಡೆ ಏನಿಲ್ಲ ಸರ್ ಅದೇ ಮಕ್ಕ ಹಕ್ಕೆಲ್ಲ ನಮ್ಮ್ ಮನೇಲಂತೂ ತಮ್ ಗಿಂಬು ಆಹ ಗೂಸಿ ಚೆರ್ಗ ಹಾ ಮನೆನೆಲ್ಲ ತೊಳೆದು ಮ ಸುಣ್ಣಾಗಿನ್ನ ಹೊಡೆವ್ ಸುಣ್ಣಾಗಿನ್ನ ಬಣ್ಣ ಹೊಡದು ಒಂದ್ ಹದ್ನೈದು ದಿನ ಅಂತಾನೇ ಶುರು ಮಾಡ್ತಾರೆ ಸರ್.
ಹಾ ಸರ್
ಹ್ಮ್ ಈಗ ಸತ್ ಹೋಗಿರ್ತಾರಲ್ಲ ಸರ್ ಅವರು ಅವ್ರು ವರ್ಷಕ್ಕ ಒಂದ್ಸತಿ ಬಂದ್ ತಿ ಎಡೆನಾರ್ ತಿನ್ಲಿ ಅಂದು ಅಂಬಿಟ್ಟು ಆ ಹಬ್ಬ ಮಾಡ್ತಾರೆ ಸರ್. ಅದ್ ಹೆಂಗೆ ಅಂತಂದ್ರೆ. ಎಲ್ಲಾ ಫುಲ್ಲು ಕಟ್ನಿಟ್ಟಾಗಿ ಮಾಡ್ಬೇಕ ಸರ್ ಅದು.
ಹಾ ಸರ್
ಒಡ್ದು ಮನೆನೆಲ್ಲ ತೊಳದು. ತಿರ್ಗ ಮಟನು ಚಿಕನ್ ತಕೊಬಂದ್ ಸರ್.
ಹಾ ಸರ್ ಹಾ ಸರ್ ಹೇಳಿ ಹೇಳಿ ಹೇಳಿ ಸರ್.
ಆಮೇಲೆ ನಮ್ದು ಒಂದು್ ಬೆಟ್ಟ ಆಯ್ತಲ್ಲ ಸರ್ ಬೆಟ್ಟ
ಹ ಸರ್
ಅಲ್ಲಿಗ್ ಹೋಗಿ ಒಂಥರ ಕಲ್ಗಳ ಆಯ್ಕೊಬತಿವಿ ಸರ್ ಕಲ್ಗಳ.
ಯಾವ್ ತರ ಸರ್ ಕಲ್ಲು ಅಂದ್ರೆ
ಕಲ್ಲು ಅಂತಂದ್ರೆ ಒಂಥರ ಚಪ್ಪಗಲ್ ಸರ್ ಅಂತಂದ್ರೆ ಮಾಮೂಲಿ ಹಿಂದ ಹಿಂದ ಸಂಪ್ರದಾಯ ಹೇಗಿತ್ತು ಸರ್
ಹ ಸರ್
ಅದೇ ತರ ಮಾಡ್ತಾರ ಸರ್ ಅದಂಗ ಏನಂತಂದ್ರೆ ಈಗ ನಿಮ್ ನಮ್ಮ್ ಮನೆಲಿ ಸರ್ ಒಂದ್ ನಾಲ್ಕ್ಸ ಒಂದ್ ಅಜ್ಜ. ಅಜ್ಜಿ ಆಮೇಲೆ ಯಾರಾರೂ ನಮ್ಮ್ ಇನ್ನ ಹಳೆ ಕಾಲ್ದೊರ ಯಾರಾರು ಸತ್ತಾಗಿರೋ ಒಂದ್ ನಾಲಕ್ ಶೀಟ್ ನಾಲಕ್ ಕಲ್ ತರ್ತಿವೀ ಸರ್. ನಾಲ್ಕ್ ಕಲ್ ತಂದು ಅದನ್ನ ತೊಳೆದ ಗಿಳದುಬುಟ್ಟು ಅದಿಕ್ಕೆ ಹೂವಾ ದೀಗಟೆ ಹೂವಾ ದೀಗಟೆ ಹಾಕ್ಬಿಟ್ಟು ಆಮೇಲೆ ಅರಷ್ಣಾ ಕುಂಕುಮ ಬಳದಬುಟ್ಟು
ಹಾ ಸರ್ ಹೇಳಿ ಹೇಳಿ ಸರ್.
ಹ ಆಮೇಲಾ ಅದು. ಹಂಗೆ ಹ ಹೂವು ಗೀವು ಎಲ್ಲ ಇದ ಹಾಕ್ಬಿಟು ಸರ್ ಆಮೇಲೆ ಅದಕ್ಕೆ ಬೇರೆ ಈಗಾ ಈಗ ನಮ್ಮ್ ಅಜ್ಜಿಯವರು ಎಲ ಅಡಕ ಸುಣ್ಣ ಹಾಕಂತಿದ್ರು ಸಾರ್
ಹಾ ಹೌದೌದು ಹೌದು ಸರ್.
ತಗೊಂಡ್ ಹೋಗ್ಬೇಕು ಸರ್ ಒಬ್ಬೊಬ್ಬರು ಇವಗ್ ಇವಗ್ ಅವರು ಅಜ್ಜ ಇರ್ತಾರಲ್ಲ ಸರ್ ಅವರು ಎಣ್ಣೆ ಒಡೀತಾರೆ ಎಣ್ಣೆ ಬಾಟ್ಲು ಮರತ್ ಬಂದ್ ಬಿಡೋದು ಸರ್.
ಹ ಸ್ ಇನ್ನೊಂದು ಮಾಡಗ್ತಾರೆ ಸರ್ ಸಂಪ್ರದಾಯಲ್ಲಿ ಇದು.
ಹಾ ಸರ್ ಸಂಪ್ರದಾಯನೆ ಸರ್ ಅದೆಲ್ಲಾ
ಹ್ಮ ಇವಾಗೆಲ್ಲ ಚೇಂಜ್ ಆಗಿಲ್ವ ಸ್ ಸರ್ ಎಲ್ಲಾನೂವೇ ಇವಾಗ ಪ್ರತಿ ಒಂದುವೇ.
ನಮ್ ಕಡೆ ಎಲ್ಲ ಚೇಂಜ್ ಆಗಿಲ್ಲ ಸರ್ ನಾವ್ ಏನ್ ಮಾಡ್ಗತಿವೋ ಅದನ್ನೇ ಮಾಡಗ್ತಿವಿ.
ಹ ಇವೆಲ್ಲವೇ ಮಾಡ್ತಾ ಇರ್ತೀವಿ ಇವತ್ ಎಲ್ಲ.
ಹಾ ಸರ್. ಹಾ ಸರ್ ಎಲ್ಲಾನೂ ಮಾಡಗಬುಟ್ಟು ಮಟನ್ ಚಿಕನ್ ಮಾಡಿರ್ತಿವಲ್ಲ ಸರ್.
ಹಾ ಸರ್.
ಅದ್ನ ಎಡೆ ಅಂತ ಹಾಕ್ಬಿಡು ಸರ್ ನಾವ್ ಒಂದ್ ಐದ್ ನಿಮ್ಸ ಪೂಜೆ ಗಿಜೆ ಸಾಂಬ್ರಾಣಿ ಎಲ್ಲ ಹಾಕ್ಬಿಡು ಸರ್.
ಹ ಸರ್.
ಒಂದ್ ಐದ್ ನಿಮಿಷ ನಾವು ಅದೇ ಬಾಕ್ಲ್ ಅಚಬಿಟ್ಟು ಸರ್ ಹೊರ್ಗಡೆ ಇರ್ತೀವಿ ಸರ್.
ಹ ಸರ್.
ಏನೋ ಮ್ ಮೂಢ ನಂಬಿಕೆನೋ ಅದ ಏನೋ ಗೊತ್ತಿಲ್ಲ ಸರ್ ಅವ್ರು ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ನಮ್ಮ ಜನಗಳಲ್ಲಿ ಒಂದು ನಂಬಿಕೆ ಸರ್ ಅದು. ಆರನೇ ದಿನಾ ಅದೇ ನಮ್ಮ ಪ್ರಕಾರ ಯಾವ ರೀತಿ ಯಾವ ರೂಪದಲ್ಲಿ ಬತ್ತಾರೆ ಅವ್ರು ಹ ಸತ್ತುಹೋಗಿರೋರು. ನಮ್ಗ್ ಗೊತಾಗಲ್ಲ ಸರ್. ಅಂದ್ರೆ ಅವ್ರ್ ದೊಂದು. ಅದ್ಕೆ ಅಲ್ವಾ ಸರ್ ಅದನ್ನ ಮಾಡ್ಲೇಬೇಕು ಅದ್ಕೋಸ್ಕರ ಅಂಗ್ ಮಾಡ್ತಾರೇ ಸರ್.
ಹ್ಮ ಸರ್.
ಹಾ ಆಮೇಲೆ ಆಮೇಲೆ ಸರ್ ಆಮೇಲೆ. ಸರ್ ಇದು. ನಮ್ಗಿದ್. ಇನ್ನು ಇನ್ನು ಜನಗಳು ಬಂದು. ತ್ತ.
ಹಾ ಸರ್.
ಆಾರ್ಗಿರು ಕುುಡ್ಸ್ಕಳರು ತಕ್ಲ ಸರ್ ಬೇರೆಯವ್ರು.
ಹಾ ಸರ್.
ಲ್ಲ ಬಂದು ಸಾರ ಬಿಡು ಬಿಡ್ಸ್ಕೊಂಡು ಅಣ್ಣಾಗಿ ನೈಟಿ ಇಸ್ಕೊಂಡ್ ಹೋಗ್ತಾರೆ ಸರ್.
ಹ ಸ.
ಹ್ಮ್ ಆಮೇಲೆ ಸರ್ ಆಮೇಲೆ ಸರ್ ನಾವು ಅ ಮಾಮ ಎಡಹಣ್ಣನ ಊಟ ಮಾಡ್ಬೇಕು ಅಂದ ಅವ್ರ ಮಕ್ಳೇ ಅವರು ಅವ್ರ ಒಂದು ಏನು ಹೇಳ್ತಾರಲ್ಲ ಸರ್ ಹಲೋ
ಹ . ಡೈನಿಂಗ್ ಟೇಬಲ್.
ಹಾ.
ಟೆನ್ನಿಂಗ್ ಟೇಬಲ್ ಸರ್.
ಏನ್ ಸರ್.
ಡೈನಿಂಗ್ ಟೇಬಲ್.
ಡೈನಿಂಗ್ ಟೇಬಲ್ ಅಲ್ಲ ಸರ್ ಇವಾಗ ಇವಾಗ ಅವ್ರ ತಂದೆ ಅವರು ಸತ್ತೋಗಿರ್ತಾರೆ ಅನ್ಕಳಿ.
ಸೇವಾ ಪಟ್ಟಿಗೆ.
ಅವರು ಮಗನೇ ಊಟ ಮಾಡಬೇಕು ಅಂತಿದ್ದ ಸರ್ ಪದ್ಧತಿ.
ಹ ಅದ ಅದನ್ನ ಎಡಾನ್ನನ ಅವ್ರ ಮಾತ್ರ ಊಟ ಮಾಡ್ಬೇಕಂತೆ ಸರ್.
ಹಾ ಸರ್.
ಹ್ಮ ನಾವೇನು ತಿನ್ನಾಗಿಲ್ಲ ಸ ನಾ ಬೇರೆ ಸಪ್ರೇಟ್ ಆ ಊಡ ಮಾಡೋದು ಸರ್.
ಹಾ ಸರ್.
ಇದು ನಮ್ಮ್ ಅಜ್ಜಿ ಮನಲಚೆಸ ನಮ್ಮ ನಮ್ ತಂದೆ ಮನಲಿ ಹೆಂಗೆ ಅಂತ ಅಂದ್ರೆ ಗೌರಿ ಗಣೇಶನ ಹಬ್ಬಕ್ಕೆ
ಹಾ ಸರ್
ಹಾ ಸರ್ ಗೌರಿ ಗಣೇಶ ಹಬ್ಬಕ್ಕೆ ಫಷ್ಟೇ ದಿನ. ಗೌರಿ ಇದ್ ಬರ್ತಾರ ಸರ್ ಫರ್ಸ್ಟ ಗೌರಿ ಅಲಾ ಸರ್ ಬರದು ಹಾ ಅದಕ್ಕೆ ಮಾಮೂಲಿ ಹೆಗೆ ತರ ತೊಳದು.
ಹ ಸರಿ.
ಅಲ್ಲಂತೂ ಸಿಹಿ ಮಾಡ್ತಾರ ಸರ್ ಅನ್ನ ಸಾರು ಪಾಯ್ಸ. ಒಂದಿ. ಸ್ವೀಟು ಏನೇನ್ ತಿಂತಾರೆ ಆಮೇಲೆ ಅವರು ಮೀನಾಡ್ಕ ಆಮೇಲೆ ಸಾರಾಯಿ.
ಹೌ ಸರ್.
ಎಲ್ಲಾ ಮಡಗ್ತಾರೆ ಸರ್ ಎಡ ಮುಂದೆ.
ಹ ಸರ್.
ಹಾ ಆಮೇಲೆ ಸರ್ ಅದು ಹಿಂಗಗೆ ಸರ್ ಸೇಮ್ ಎಡ ಗಿಡ ಇಕ್ಕಿ ಅವರು ಊಟ ಮಾಡಿ ಇದ ಅಂದ್ಮ್ರ ಸರ್ ನಮ್ಗ ಊಟ ಬಡಸ್ತಾರೆ ಸರ್ ಅವರು ಹಲೋ
ಹೇಳಿ ಸರ್
ಹಾ ಈ ತರ ಪದ್ಧತಿ ಐತೆ ಸರ್ ನಮ್ಮಲ್ಲಿ
ಹಾ ಸರ್ ಇನ್ ಯಾವ್ ತರ ಸರ್ ಇನ್ ಮುಂದೆ ಇನ್ಯಾವ ತರ ಮಾಡ್ತಾರೆ ಸರ್ ಇನ್ವ್ದ್ತ
ಇನ್ಯಾವ ಜನ್ರೇಷನ್ಗೆ ಇನ್ನೇನ್ ಚೇಂಜ್ ಆಗುತ್ತೋ ಎಲ್ಲಾ ಹೇಳಕ್ಗಲ್ಲ ಸರ್ ನಾವು ನಮ್ದ ಹಳೆ ಕ ಪದ್ಧತಿನ್ಕಟ್ನ್ಲ್ಲಿಇನ್ನು ರೂಢಿಯಲ್ಲಿ ಇರೋದು ಕೆಲವು ಹಳ್ಳಿಗಳಲ್ಲಿ ಮಾತ್ರ ಸರ್ ಅದು ಈಗಲ್ಲ ಸಿಟಿಲ್ಲಾ ಅಪ್ಡೇಟ್ ಆಗಬಿಟ್ರೆ ಸರ ಈ ಮಾ ಕಾಬ ಎಂರ ಮಾಡ್ರ ಮಾಡ್ತಾರ ಮಾಡ ಮಾಡದ್ರಸ್
ಹಾ ಸರ್
ಮಾಡ್ತಾ ಬಿಡ್ತಾರ ಸರ್ ಅವರೆಲ್ಲ
ಏನು ಮಾಡಕ್ಕ ಆಗಲ್ಲ ಸರ್
ಯಾಕಂದ್ರ ಅವ್ರಿಗೆ ಯಾವ್ರ್ದು ಟೆನ್ಷನ್ ಗಳು ಗೊಂದ್ಲಗಳು
ಹೌದೌದ ಹೌದು ನೀವ್ ಹೇಳ್ದಾಗೆ ಟೆನ್ಷನ್
ಕೊಡಲ್ಲ
ಹ
ಕೊಡಲ್ಲ ಯಾವ್ದ ಯಾವ್ದ ಸಮಸ್ಯೆಗಳು ಇರ್ತಾವ ಸರ್
ಹೌದು ಸು ನೀವು ಹೇಳಿದಾಗ ಯಾರ್ದಾದ್ರೂ ಸಮಸ್ಯೆ ಹೇಳತವೆ ನೋರರು
ಹಾ ಅದಕ್ಕೋಸ್ಕರ ಪಪ್ಪ ಅವರು ಏನು ಸ್ವಲ್ಪ ಜನ ಮರ್ತೆ ಅವರು ಮರಗೂ ಮತ್ತೆ ಹುಟ್ಟಿರ್ತಾರ ಸರ್ ಅವರು
ಹೌದುೌದು ಸರ್
ನಿಮ್ಮಲ್ಲಿ ಹಿಂಗಗೆ ಮಾಡ್ತಾರಸ
ನಮ್ಮಲ್ಲಿ ಈ ತರ ಮಾಡ್ತಾರೆ ಸರ್
ಹಾ
ಅ
ಹಾ
ಆತರ ಇಂದರುಗಳು ಸಂಪ್ರದಾಯ ಮಾಡ್ತಾರೆ ತರೆ ಸರ್ ಹ್ಮ್ ಸ
ಹ
ಏನ್ ಸರ್ ಮಾಡ್ತಿದ್ದೀರ
ಸರ್ ನಾವು ಏನ್ ಮಾಡಕ್ ಆಾಗುತ್ತೆ ಸರ್ ಈಿನ ಬೆಳಗೆ ಎತ್ತು ಅಂತಂದ್ರೆ ನಾವು ವಾಕಿಂಗ್ ವಕಿಂಗು ಸರ್ ನಾವು ಎನ್ ಮಾಡೋಕಾಗುತ್ತೆ ಸರ್ ಹೇಳೋದಾದ್ರೆ ಇತ್ತು ಅಂತ ಅಂದ್ರೆ ನಾವು ವಾಕಿಂಗ್ ಅಂತ ನಮ್ದು ಎಕ್ಸಸೈಜು ವ್ಯಾಯಾಮಗಳು ಮಾಡ್ಕೊಂಡ್ ಬಂದು ಸರ್ ನಾಷ್ಟಗಿಷ್ಟ ಮಾಡ್ಕೊಂಡು ಸರ್ ಅತ್ತ ಕಡೆ ಬರ್ಲೇಬೇಕ ಸರ್ ಡೈಲಿ ಇದದು ಕೆಲ್ಸ ಸರ್ ನೀವು ಸರ್
ಹಸ
ನೀವ ನ್ ಮಾಡ್ತಿದೀರಾ
ಈ ಚುಬ ಇವಾಗ ನಾವು ಬೆಳಿಗ್ಗೆ ಹೋಗಿದ್ದ್ ಬರ್ತೀವಿ ನಡ್ಕೊಂಡು ವಾಕಿಂಗ್ ಎಲ್ಲ
ಹಾ
ಫ್ರೆಂಡ್ ಜೊತೆ ಅಷ್ಟೇ ಸರ್ ಏನ್ ಸರ್ ಸೌಂಡ್ ಮಾಡ್ತಾ ಇದರ ಏನ್ ಸೌಂಡ್ ಸರ್ ಅದು
ಸರ್ ನಾವು ಭತ್ತ ಬೆಳ್ದಿವಲ್ಲ ಸರ್ ಹಕ್ಕಿಗಳು ಆದು ಬತಲ್ಲ ಸರ್ ನೆಲ ಕುಡ್ಕತಸರ್ ಅದನ್ನ ಅತದೆ ಹೋದ್ರೆ ನಮ್ಗೆಪ್ಪ ಸ್ವಲ್ಪ ಸಿಗಲ್ಲ ಸರ್ ಜಾಸ್ತಿ ಮಾಡ್ತೀನಿ
ಹಾ ಸರ್ ಆಯ್ತು ಓಕೆ ಸರ್
ಸರ್ ಕಾಲ್ ಕಟ್ ಅಯ್ತಿಲ್ಲ ಕಾಲ